ಏನ್ ಮಾಡರ್ತಿದ್ರ
ಏನಿಲ್ಲ ನೋಡಿ ತಾವೇಏನ್ ಮಾಡ್ತಾ ಇದ್ದೀರಾ
ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡ್
ಊಟ ಆಯ್ತಾ
ಇವತ್ತು ಉಪವಾಸ ನನ್ನ ದೇವ್ರಗ ಉಪವಾಸ ಮಾಡ್ತೇನೆ
ಹೌದಾ ಹೂ ಹೂ ಹಂಗಾಗೆ ತಾವು ಏನ್ ಓದ್ತಾ ಇರೋದು
ನಾನಾ
ಹಾ
ಹೂ ನಮ್ದು ಇವಾಗ ಡಿಗ್ರಿ ಕಂಪ್ಲೀಟ್ ಆಯ್ತು ಹಾ ಐವತ್ತು ವರ್ಷ ಆಯ್ತು ನೀವು್ ಬೆಂಗ್ೂರಲ್ಲಿ ಇರದು ಹೌದ ಇಲ್ಲೊ
ಹಾ ಹೌದು ತಾವು
ಿದ್ರಲ್ಲಾ
ಹಾ ಹೌದು
ಮೊನ್ ಯಾಗ ಒಂದ್ಸಲ ಕಾಲ್ ಮಾಡ್ದಂಗ ಇತ್ತು ನಿಮ್ಮ ಜೊತೆ ಮಾತಾಡ್ದಂಗಿತ್ತು ಅದಕ್ಕೆ
ಹೌದ ಹೌದು
ಹೂ ಮತ್ತೆ ಒಳ್ಳಿ ಹ
ಹ ನೆನಪು ಇದೆ ನಾನ್ ಸುಮ್ಮಾ ಹಾಗೆ ಕೇಳ್ದ ನಾನು
ಹೂ ಹೌದಾ
ಹೂ
ಹೂ ಟೀ ಕುಡಿದ್ವಿ ನೋಡಿ ನಾ ನಿಮ್ದಾಯ್ತ ಕಾಫಿ
ನಾನ್ ಕಾಫಿ ಕುಡಿಯಲ್ಲ
ಹೌದ ಟೀ ಹೂ ಮತ್ತೇನ್ ಕುಡ್ತಿೀರಿ ಬೀರ್ ಕುಡಿತೀರಾ ಆಲ್ಕೊಹಾಲ್ ಹಾ
ಹಾ ತಾವು ಕುಡಿತೀರಾ
ನಾನಲ್ಲ
ಹ್ಮ್
ಒಂದ್ಸಲ ಟ್ರೈ ಮಾಡಿದ್ದೆ ಅಷ್ಟೇ
ಹೌದಾ ಶಬ ಯಾವಾಗ
ನನ್ ಫ್ರೆಂಡ್ ನಮ್ಮ ಫ್ರೆಂಡ್ ಜೊತೆ ಗೊತ್ತಾಗ ಒಂಥರ ಅವ್ರು ಕುಡಿತಿದ್ರ ನನಗೆ ಸ್ವಲ್ಪ ಕೊಡ್ತರು ಪೇಸ್ಟ್ ನೋಡೋಕೆ ಆದ್ರೆ ಅಷ್ಟು ಚೆನ್ನಾಗಿರಲಿಲ್ಲ
ಗಪ್ಪ ಶೂನ ಕಾಲೇಜ್ ಲೈಫ್ ಅಲ್ಲ
ಹ್ಮ ಕಾಲೇಜ್ ಲೈಫ್
ಹ್ಮ್ ಏನ್ ಆಸ್ಟ್ರೇಲಿಯಕ್ ತಂದು ಕುಡಿತಿದೀರಾ
ಇಲ್ಲ ದಾಂಡಲಿ ರೆಸಾಲ್ಟಗೆ ಹೋಗಿದ್ವಿ ಎಲ್ ಸರಿ ಅವಾಗ ಅವ್ರ ತಗೊಂಡ್ ಬಂದಿದ್ರು ನಾ ಏನ್ ತೊಗೊಂಡ್ ಹೋಗಿದ್ದಿಲ್ಲಾ
ಹಾ
ಅವಬ್ರು ನನ ತೋರ್ಸ್ ಮಾಡಿ ಸ್ವಲ್ಪ ಕುಡ್ಸಿದ್ರು ಆದ್ರೆ ಅದ ಪೂರಾ ಔಷದ ಇರ್ತತಲ್ಲಾ ಕೆಮಿ ಹೌದು ತರಂಗ ಸೇಮ್ ಏನ ಯಾವವುದೋ ಒಂದು ಅ ಹಔಷಧ ಹಾಕೊಂಡಂಗ ಆಯ್ತು
ಹಾ ಹೇಗಿತ್ತು ಟಷ್ಟು
ಅದೇ ಹೇಳ್ತಿದೀನಲ್ಲ ಕೆಮ್ಮಿನ ಔಷಧ ನೆಗಡೆ ಔಷಧ ಇರ್ತಾವಲ್ಲ ಆತರ ಅವ್ರರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದತ ಕೊಡುದುದು ನಂಗೆ ಲ್ಲ ಹಾಗೇಲ್ಲ ಹ್ಮ್ ಹ
ಹ
ನಾನ್ ಕೊಡ್ದನ ಯ ಯಾಕ ಹುಗಿಗೆಡಿ ಮಾಡ ೇನಾದ್ೂ ರೂಸ್ ಇದೆ
ಹ್ಮ್ ಇಲ್ಲ ಹಾಗೆ ಹಾಗ ನಿಲ್ಲ್ಮ
ದೇವ್ರೇ ಅಂತಿದ್ರು ಮತ್ತ್ ಹುಡ್ಗರು ಕುಡುದ್ರ ಅವ್ರಾಗ ಒಳ್ಳೇದ
ಎಲ್ಲರೂ ಕುಡಿಯೋದಿಲ್ಲಲ್ಲ ಎಲ್ಲಾರು ಕುಡಿಯೋದಿಲ್ಲ ಅಲ್ಲ
ಹ್ಮ್ ಎಲ್ರೂ ಕುಡಿಂಗಿಲ್ಲ ಆದ್ರೂ
ಹಾ ಇಲ್ಲಪ್ಪ ನಾವ್ ಕುಡಿಯಲ್ಲ ಇಲ್ಲಪ್ಪಾ ನಾವು ಜೀವನ್ ಅಲ್ಲ ನಾವು ಜೀವನದಲ್ಲಿ ಕುಡಿಬಾರ್ದ ಅಂತ ಹೇಳಿಡಿಸಿ ಡಿಸೈಡ್ ಆಗಿವಿ
ಹೌದ ಮನೇಲಿ ಹೆದರಿಕೆ ಕುಡ
ಚೆನ್ನಾಗ್ ನೋಡ್ಕೋಬೇಕ ಅಷ್ಟೇ ನಮ್ದು
ಹೌದಾ ಹ್ಮ್ ಮತ್ತೆ
ಮತ್ತೆ ಅಂದಾಗೇ ತಾವು ಇಲ್ಲಿ ಮತ್ತ ಅಂದ್ರೆ ಏನ್ ಅಂತಾರಲ್ಲ ಟ್ರಿಪ್ಗೆ ಹೋಗಿಲ್ವಾ
ಟ್ರಿಪ್ ಗೆ ಎಲ್ಲಿ ಹೋಗಿಲ್ಲ ಮನೆಯಲ್ಲಿ ಬರೀ ಮೂವಿ ನೋಡುದ ನೆಟ್ಫ್ಲಿಕ್ಸ್ ಅಲ್ಲಿ
ಯಾವ ಮೂವಿ ನೋಡ್ತಾ ಇದ್ದಾರೆ
ನೆಕ್ಸ್ಟ್ ಇದು ಟ್ವೆಂಟಿ ನೈನ್ ಅಂತ ಮೂವಿ ನೋಡಿದೆ ಇವಾಗ ಚೆನ್ನಾಗಿದೆ
ಕನ್ನಡನ
ಕನ್ನಡ ಅಲ್ಲಾ ತಮಿಳು
ಹಾ ಹಾ ಹೌದ ತಮಿಳ್ ಕೂಡ ಬರುತ್ತಾ ನಿಮ್ಗೆ
ಹ್ಮ್ ನೋಡ್ತಿರ್ತೀನಿ ಆಗಾಗ ಅಂದ್ರೆ ನೋಡ್ ಕೊಡುವಾಗ ತಿಳಿಯುತ್ತೆ ಆದದ್ರ ಮಾತಾಡಕ್ ಬರುದಿಲ್ಲ ಹಂಗೆ
ಓ ಹಂಗೆ ಹ್ಮ್ ಎಷ್ಟ್ ಭಾಷೆ ಬರುತ್ತೆ ನಮ್ಗೆ
ಅಂದ್ರೆ ಭಾಷೆ ನನ್ಗ್ ಬರೋದು ಹಿಂದಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್. ಸ್ವಲ್ಪ ಕಾಣ ಇಂಗ್ಲಿೀಷ್ ಪೂರ್ವ ಬರುದಿಲ್ಲ. ಅರೂ ಸ್ವಲ್ಪ ಇದು ಆಗುತ್ತೆ.
ಓ ಹಾ.
ಹ ನಿಮಗೆ.
ನಮ್ಗೆ ಇಂಗ್ಲಿಷ್ ಹಿಂದಿ ಕನ್ನಡ ಸ್ವಲ್ಪ ಸ್ವಲ್ಪ ತೆಲುಗು ತಿಳಿಯುತ್ತೆ ಬರೋದಿಲ್ಲ.
ಹ್ಮ ಸೇಮ್ ನಂಗಗೂ ತೆಗು ತಿಳಿಯುತ್ತೆ ಬರುದಿಲ್ಲ. ಹ್ಮ.
ಅಂದಾಗೆ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಸುಮ್ಮನೆ ಕುೂತ್ಕೊಂಡಿದ್ದೆ.
ಬೆಳಿಗ್ಗೆ ನಾಷ್ಟ ಏನಾಯ್ತು.
ಮವತ್ತತ್ ಉಪಾಸ ನಾನು ನಾಶನ ಮಾಡು.
ಹೌದಾ ಯಾಕೆ.
ಅಂದ್ರೆ ನಮ್ಮ ಮನೆ ದೇವರು ಬಸವಣ್ಣ. ಅದಕ್ಕೆ ನಾನು. ಬಸ ಮತ.
ಹ್ಮ್ ಅಲ್ಲ ಅಲ್ಲ ಉಪವಾಸ ಮಾಡಿದ್ರೆ ಏನ್ ಸಿಕ್ತ. ಆಗ್ತದೆ ಅಂತ.
ೆ ಹಂಗೆ ಮತ್ ದೇವ್ರು ನಮ್ಗೆ ಇಷ್ಟೆಲ್ಲಾ ಕೊಡ್ತಾರಲ್ಲಾ. ನಾ ದೇವ್ರಿಗೆ ಏನಾದ್ರೂತದ್ೇ ತಿರ. ಸಕ್ಕರ.
ಹಾ.
ಇದ್ರ ಮುಖಾಂತರ ತಿಳ.
ಹ ಹಂಗೆ.
ಹ್ಮ್ ಇನ್ನೋ ಒಂಥರ ಖುಷಿ ಅನ್ಸುತ್ತೆ ವಾರದಲ್ಲಿ ಒಂದ್ ದಿನ. ಉಪಸ್ ಮಾಡಳೋದ್ರಿ.
ಹ ವಾರದ ವಾರ ವಾರ ಮಾಡ್ತ. ಹತೀರಾ ನೀವು.
ಸೋಮಾರ ಮಾಡ್ತೀನಿ.
ಹಾ ಹ. ಏನ್ ಮೂರ್ ಹೊತ್ತ ಅಥವಾ ಒಂದ.
ಅಂದ್ರೆ ಬೆಳಿಗ್ಿಂದ. ಸಂಜೆ ಮಟ್ಟ ಆದ್ರ ಉಪಾಸ ಇರ್ತೀನಿ. ಅಾಗ ಸ ಸಪಟ್ಟ. ಕುಡಿದಿನಿ ಅಷ್ಟ ಬಿಟ್ಟ. ್ರೆ ಅಮೇ ರತ್ರಿ ಉಊಟಾ ಮಾಡತ. ಹ್ಮ
ಹ್ಮ್ ಹ್ಮ್ ಹ್ಮ್
ಇನ್ನೂ ಇಲ್ಲ ಇವಾಗಪ ಪೇರು ಮಾಡಾರದು
ಹೌಗೆ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡಿದಿದ್ದಾರೆ
ಮೂ್ಮ ಚಪಾತಿ ಪಲ್ಲೆ
ಹ್ಮ್ ಮತ್ತೆ ಏನ್ ಸ್ಪೆಷಲ್ ಇಲ್ವಾ
ಸ್ಪೆಷಲೆ ಎಲ್ಲ ಮಾಡೋದಿಲ್ಲ ಹ್ಮ
ನಾವೇಏನಾದ್ರೂ ಸ್ಪೆಷಲ್ ಮಾಡ್ತ
ಸೋಮಾರ ದಿನ ಆ ಆ ತರ ತಿನ್ನುಂಗಿರಿಪಾನ
ಹ್ಮ್
ಹ್ಮ ಏನು ಕೋಳ ಮಾಡಿಲ್ಲಲ್ಲ ಬಾಳ ದಿನ ಆಯ್ತು
ನೀವೇ ಟಾಸ್ಕ್ ಕಂಪ್ಲೀಟ್ ಆಗಿದೆ ಅಂತ
ಹಾ ಆಗಿತ್ತು ಒಂದು ಕಕೊಂಡೆ ಆದ್ರರೆ ಬೇರೆದವ್ರ ಕಾಲ್ ರಿಸೀವ್ ಮಾಡ್ಬೋದು ಅಂತೆ
ಹಾ ಹೌದಾ ಹ್ಮ ಹ್ಮ ಹ ನೀವು ಟಾಸ್ಕ್ ಕಂಪ್ಟ್ ಆಗಿದೆ ಅಂದ್ರಲ್ವವಾ ಅದಕ್ಕೆ ನಾನ್ ಮಾಡಕ್ಕೆ ಹೋಗ್ಲಿಲ್ಲ ಹ್ಮ ಇವಾಗ ಯ ಚೆನ್ನಾಗಿದೆ ಟಾಸ್ಕ್
ಇದ್ರ ಬಗ್ಗೆ ಮಾತಾಡ್ಬಾರಡ್ದು ಅಂತಿದ್ದೇನ ಕಲ್ ಮತ್ತೆ ಮಾತಾಡ್ಬೇಕಂತ
ಹ
ಹ್ಮ್ಮ ಮತ್ತ ನಾದ್ರು ಹೌದಲ್ಲ ಹೌದು ಹ್ಮ್ ಅತ
ಯಾವ್ ಸಾಂಗ್ ಕೇತಾ ಇದ್ದೀರ ಸಾಂಗ್ ಕಳಿಸಸ್ತಾ ಇದ್ದ ನನ್ಗೆ
ಇಲ್ಲಿ ನಮ್ಮ್ ಮನೆ ಹತ್ರ ಒಂದ್ ದೇವಸ್ಥಾನ ಇದೆ ಅದ್ರ ಇಲ್ಲಿ ಸಾಂಗ್ ಹತ್ತ ಸರ್ ಈವ್ನಿಂಗ್ ಟೈಮ್ ಅಂದ್ರೆ ನಮ್ದ ವಿಲೇಜ್ ಅ ಎಲದು
ಹೌದು
ಯಾವ ದೇವಸ್ಥಾನ
ಇಲ್ಲಿ ಮಾರಮ್ಮ ಅಂತ ಗುಡಿ ಇದೆ ನಿಮ್ಗ ಗೊತ್ತಿದೆ
ಹಾ ಕೇಳಿದ್ದೀನೀ ದೇವ್ರು
ಹೂ ಅದೇ ಮತ್ತೆ ನೀವೆಲ್ಲ ಟ್ರಿಪ್ಗೆ ಹೋಗಿಲ್ವನಿಗೆ ಸಂಡೆ ಇತ್ತಲ್ಲ
ಏನು ಟ್ರಿಪ್ ಇಲ್ಲ ಏನ ಇಲ್ಲಾ
ಮಳೆ ಇದೆ ಏನು ಬೆಂಗಳೂರಲ್ಲಿ ಮಳೆ
ಮಳೆ ಇಲ್ಲ ಮೋಡ ಇದೆ
ನಂಗ್ ಈ ಕಡೆ ಸ್ವಲ್ಪ ಮಳೆ ಕಳಸ್ರಿಪಾ ಮಳೆನೇ ಇಲ್ಲ ಇಲ್ಲ ಬೆಳತಾನೇ ಇಲ್ಲ
ಬರತ್ ಏಳು ದೇವ್ರಿಗೆ ಕಾಲ್ ಮಾಡಿ ಹೇಳ್ತನಿ
ನಂಬರ್ ಇದೆ ದೇವರುದು
ಹಾ ಇದೆ ಅದ ಯಾರಿಗೆ ಹೇಳೋ ಹಾಗಿಲ್
ಹ್ಮ್ ತಮ್ಮೂರಿ ಹೇಳಿ ಶೀದಾ ಅಲ್ಲಿಗೆ ಮಳೆ ಬರಕ್ ಮೋಡ ಕಳಸ್ತಾನೆ ಹಾ ಹ್ಮ್
ಹ್ಮ ಮತ್ತೆ
ಮತ್ತೆ ಹೌದು ತಮ್ಗೆ ಇಷ್ಟವಾದ ಹಾರ ಯಾವದು
ಹಾಡ ಹಾಡ್ ಯಾವ ಇಷ್ಟ ಅಂತಿಲ್ಲ ಎಲ್ಲಾನು ಹಾಡ್ಕೊಂಟಿನಿ ಆಹಾರ ಏನು ಆಹಾರ ಯಾವ್ದೂ ಇಲ್ಲ ಎಲ್ಲಾನು ಇಷ್ಟ ನಿಮ್ಗೆ
ನಮ್ಗೆ ರಾಗಿ ಮುದ್ದೆ
ರಾಗಿ ಮುದ್ದೆ ನಮ್ಗೆ ಇಷ್ಟ ಮಾಡಕ್ ಬರುದಿಲ್ಲ ನಂಗೆ ಅಂದ್ರೆ ನಾವ್ ಮನೇಲಿ ರಾಗಿ ಮುದ್ದೆಿ ಮಾಡ ನಾವವು ಜಾಸ್ತಿ ರಾಗಿ ಗಂಜಿ ಮಾಡ್ತಿೀವಿ ಹ್ಮ್
ತರ ಅದು
ಹಾ ರಾಗಿಿಂದನ ಮಾಡುದು ರಾಗಿ ಗೇಜ್
ಹ್ಮ್ ಇಲ್ಲ ನಾನ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ರಾಗಿ ಗೇಜ್ ಅಂತ
ನೀ ರಾಗಿ ಹಿಟ್ಟಿರ್ತಲ್ಲಾ ಒಂದ್ ಸ್ವಲ್ಪ ನೀರಲ್ಲಿ ಕಲಸಿಟ್ಟ ಇಟ್ಕೋಬೇಕು
ಹಾ
ಇಟ್ಕೊಂಡು ನೀರು ಕುದಿಸ್ಬೇಕು ಕುದಿಸಿದ ಮೇಲೆ ಅದನ್ನ ಹಾಕ್ಬೇಕು ಅದು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬಿಡ್ಬೇಕು ಮುಗಿತದ ಅದೇ ರಾಗಿ ಗೇಜ್ ಅದಕ್ ಸ್ವಲ್ಪ ಸಣ್ಣ ಈರುಳ್ಳಿ ಗೌತ್ತಂಬ್ರ ಸಣ್ಣಿಗೆ ಮೆಣ್ಸಿನ್ಗಾಯ ಹೆಚ್ಚಿ ಅದ್ರ ಹಾಕಿ ಒಂದು ಗ್ಲಾಸ್ ಮಜ್ಜಿಗೆ ಕಡ್ಕೋಬೇಕು ಕಡ್ದ ಅದ್ರ ಆಗಂಗ ಕುಡ್ಬೇಕು ನೋಡಿ ಎಷ್ಟು ಮಸ್ತ್ ಅನಸ್ತಿತಿ
ತದು
ತುಂಬಾ ಚೆನ್ನಾಗಿರುತ್ತೆ ನಾ ಹೇಳಿದ ನೋಡಿದಿ ನೀವು ಪ್ರತ ದಿನ ಕುಡೆಬವಾಡೋ ಹಾಗ ಇರು
ಹೌದಾ
ಹಾ ಬೇಕಾದ ನೋಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಇ ನೀವು ಮಾಡ್ಕೋಬೇಕುಟ್ಟೆ ಟೇಸ್ಟ್ ತರ
ಬಂದ
ನೀವು ಮಾಡ್ಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ
ಅ ನಿಮಂಗ ನಮ್
ಹೌದ ಈ ಕಡೆ ಬಂದ ನಮ್ ಊರ್ ಕಡೆ ಒಂದು ಸಲ ಮಾಡ್ಕಡ್
ಹ್ಮ್ ಬರ್ತ ಬರ್ತೀನಿ ಬ ಹ ವಿಮಾನ ಬು ಮಾಡ್ಬೇಕು
ಹ್ಮ ಹ್ಮ್ ವಿಮಾನ ಬುಕ್ ಮಾಡೋದೇನ್, ಕೈ ಇಲ್ಲ ದೂರ ಏನಿ ಪ್ಲಾಸ್ಟು ಲೈನ್ ವಿಮಾನದಲಿ ಹೋಗವಂಗೆ ನಮ್ಮೂರು ಹೌದ, ನೀವೆಲ್ಲಾ ದೊಡ್ಡ ಮನೆಲಿ. ರಿಲಯನ್ಸ್
ಹ ಹಾ ಮತ್ತೆ ಸ್ವಲ್ಪ ಅಲ್ಲಿ ಬಂದ್ಮೇಲೆ ಅವ ಮೇಂಟೈನ್ ಮಾಡ್ಬೇಕಲ್ಲ, ಅದ್ಕೆ ಹ ಹ ಸಾರಿ ಬಿಡಿ ಮತ್ತೆ ಹಚ್ತೀನಿ ನಿಮ್ಗೆ ಹ್ಮ